ಹಲೋ
ಹಾ ಬಸ್ ನಮಸ್ತೆ
ಹಾ ನಮಸ್ತೆ
ಎಲ್ಲಿದ್ದಿರಾ ಬಾಸ್
ಮನೇೆಯಲ್ಲಿ
ಮನೇೆಯಲ್ಲಿ ಎಂತ ಮಾಡ್ತಿದೀರಾ
ಎಂತಾನೆಲ್ಲ ಫೋನ್ ನಾಗ ಮಾತಾಡ್ತಿದ್ದೇನೆ ಚಾರ್ಜಿಂಗ್ ಇಟ್ಟು
ಹೌದ ಆಗ್ಲಿ ಹೊಲ್ದಲ್ಲಿದ್ರಂದ್ರೆ
ಹೊಲ್ದಿಂದ ಬಂದೆ
ಯಕ್ಕ
ಮಳೆ ಬರಕಾಯತ್ತು ಅದಕ್ಕೆ
ಮಳೆ ಬರಕಂತದ ಆ ಕಡೆ
ಸ್ವಲ್ಪ ಬಂತ ಆಯ್ತು ಆಯ್ತು ಮುಗೀತ ಈ ಕಡೆ
ನಮ ಈ ಸೈಡ್ ಸ್ವಲ್ಪಲ್ ನೋಡ ಬಿಸ್ಸಲ್ಲ ಬರ್ತ್ತ ಬರವಂತದ
ಇನ್ನ ಇಲ್ಲಿದ್ದ ಅಲ್ಲಿ ತಾನ ಬರ್ಬೇಕಲ್ಲ ಬರ್ತೀನಿಂದ್ರ ಏ ಫ್ಲೈಟ್ನಾಗ್ ಬರ್ತ್ ಮ್ಯಾಲಿ ವಿಮಾನದಾಗ
ವಿಮ್ಮನ್
ಹ್ಮ್ ಮ್ಯಾಲ ಶಾನಿ ಹದ್ರ್ತ ನೋಡ್ಬೇಕಾದ್ರೆ ನಾವ್ ಸ್ವಲ್ಪ ನಿಂತಂತೆ
ಹಬ ಬಬ ಹ
ಹ್ಮ
ಏ ಬಸ್ತಿ ಕಳ್ಸೋ ಬಸ್ ಒಳಗ ಬರುತ್ತಾ
ಅ ಬಸ್ ಆದ ಆದ್ರ ಬಸ್ ಇನ್ಯಾಗ ಮತ್ತೆ ಅನ್ನಿ ತಳಗ ಉದರು ಉದ್ರತ ಮ್ಯಾಲಸ ಬರ್ತದ ನೋಡಿ ಸದ ನೀವಳ
ಕಾಲೇಜಿಗೆ ಕಳಿಸ್ತಾ
ಹ ಮ್ಯಲೆ ಸುಭೂತ ನೀ ಮ್ಯಲೆ ವಿಮಾನ
ಚಾಲ ಶವಷ ಹಡ್ಕತ್
ಎಲ್ಲಿ
ಕೆಳಗಿಂದ ಕಳಸಿ ನಡಿದತ್ತಲ್ಲ ಅಂದೆ
ಹ ಹಂಗ ಬರ್ಲವು
ಬರಲ್ಲಂದ ಹ್ಮ್ ಹ್ಮ್ ಹ್ಮ್ ಹ್ಮ್
ಸಚ್ಚಿನ್ ಅದ ಕಯನ ಅಂತಲ್ಲ ಬ್ಯಾಂಗಲೋರ್ ಗೆ ಬೆಂಗಳೂರು
ಯಾರಂದ್ರೆ ನಿನಗೆ
ನಕ ದೇವಣಚ್ಚಿದ್ದ ನಮಣ್ಣಗೆ
ಹ್ಮ
ಬೆಂಗಳೂರಿಗೆ ಹೋಗನ್ ಅಂತಾನ
ಹೌದಾ
ಹ್ಮ್ ಇಬ್ಬರು ಹೋಗ್ಯಾರ
ಹ್ಮ ಏನ್ ಮಾಡ್ತಾರಂತ ಅಲ್ಲಿ
ಅದೇ ಅ ಇದು ಡೆಲಿವರಿ
ಮತ್ ನೀ ಯಾದ್ಗಿರಿ ಹುಡ್ಗನ್ ಕರ್ಕೊಂಡ್ ಹೋಗೇನ ಅಂತ ಅಂದವಿ
ಅವಾವ ಹೇಳಿದ್ದ ನಮ್ಮನ್ ನಮ್ಮ ಮನ್ಯಾಗ ಅದ ಹೇಳ ನಾವ ಯಾರ ರಿ ಹೇಳೇ ಇಲ್ಲ
ಹಾ
ದೇವಣ ಕೇಳಕತದ ನ ಅವ್ನ ಇಲ್ಲ ಉಡುಪಿಗೆ ಹೋಗ್ಯಾನ ಎಲ್ಲಿಗ್ ಹೋಗ್ಯಾನ ಗೊತ್ತಿಲ್ಲ ಅನಕತದ ಮತ್ ಹೇಳಿದ ಬಂದನಂತ
ಯಾದಗಿರಿ ಹುಡುಗ ಇವನ ಅನಾ ತಾಲಾಸಕಲ್ಪು ಜಿಲ್ಲ ಯಾದಗಿರಿ ಹಾ ಹಾ
ಹಾ ಮನೆಗಂಡ ಬಡಿತಾನಂತನ ದಿನ್ನೇ ಯಾದಿ ಯಾದಿರೋಡೆ ಎಂಟನೂರು ಸಾವಿರ ಹನ್ನೆರಡುನೂರು
ಎನಕ್ಕಾ
ಹ್ಮ
ಸುಮ್ಮ ನೀನು ಅಲ್ಲಿಗೆ ಹೋಗ್ಬಿಡ್ತೇನ್
ನೀನು
ನಾನ್ ಅಂದ್ರ ಮೇಕಡೆ ಹೋತೀನ ನಾನು
ನೀನು ಬರಂಗಿದ್ರೆ ರೆಡಿ ಇಬ್ರು ನಮ್ ತಾಪ್ ಬರ್ತಾನಂತ
ಹ್ಮ್
ಹಾ ಹಾ ಹನ್ನೆರಡು ಸಾವಿರ ಹಾಕಿನಂತ.
ಎದಕ್
ಅದೆ ಎಲ್ಲ ಸದ್ ರೋಮಿಂದ ಗಿಮಿಂದು ಕೂಡಿ ಆ ಅಷ್ಟು ಬಂದ್ ಅಂದ್ರೆ ಬಂದ ಬರ್ತೀನಿ ಅಂತ ಹೇಳ್ನ ಅವ
ಮತ್ತ ಏನಕ್ಕೆ ತಂಗಂದ್ರು
ಏಯ್ ಬ್ಯಾಸರಾಗ್ತದಂತವಾಗ
ಅದಕ್ ಬ್ಯಾಸರ ಆಗುತ್ತಾ
ಒಡೇದ ಆಗಲ್ಲಂತ ಸಚಿನ್ ಹೊಡಿತನಂತ ಅವದ್ರ ಆಗಲ್ಲಂತ ಅದಕ್ಕೇನೆ
ಹೌದಾ
ಒಡೆಯರ್ ಎರಡ್ ಎರಡ್ ಸಾವಿರದ ನೋಡಿದಾರ ಅಂತ ಎರಡ್ ಸಾವಿರ ಎರಡ್ ಸಾವಿರದ ಮುನ್ನೂರು
ಹ್ಮ್
ಹಾ ಹೊಡಿದಾರೆ ಅಂತ ಇ ಆಗಲ್ಲ ಅನಗದಾನ ಏನ್ ಮಾಡ್ತೇನಿ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್
ನೀನ ನಡಿ ಆ ಕಡೆ ಹೋಗಡಂಗ ಇಬ್ರು
ಯಕಡೆ ಎಲ್ಲ ಒಚ್ಚರ ಕಮ್ಮಿ ಕಲ್ಸರಲ್ಲನಿರಲ್ಲ
ಕಮ್ಮಿ ಆಗಲ್ಲ ಅಲ್ಲೇ ಅವ್ರದಕೆ
ಬೈಕನಾ ಅದೇನಾ
ಬೈ ಬೈಕ್ ಕಾರೆ
ಬೈಕೆನ್ ಬರ್ತ್ತಾನ
ನಿನಗೆ
ಸ್ಕೂಟಿ ಕೊಡ್ತಾರೆ ಏನ್
ನಿಮ್ಮ ಸ್ಕೂಟಿ ಚಾರ್ಜಿಂಗ್ ಇಲ್ಲ
ಹ ಬಾ ಬೆರ್ಸ ಬೇಕಂದ್ರ ಅಲ್ಲ
ಇಲ್ಲೋ ಮ್ರ ಚಾರ್ಜಿಂಗ್ ಸ್ಕೂಟಿ ಗೊಳ್
ತನ್ನಿಗ
ಹಾ ಇಬ್ರಗ ಅದೇ ಒಡೀತಾರೆ
ಹಾ
ಹ್ಮ್
ಬೈಕ್ ಕೊಡ್ತರೋ ಜಿಪ್ಪಟ ಒಡಿ ಅವ್ರಿಗೆ
ಬೈಕ್ನೆ ಬೈಕಿಗೆ ನ್ ಚಾರ್ಜಿಂಗ್ ಬರ್ತದಲೆ
ಪೆಟ್ರೋಲ್ ಕೊಡ್ತಾರ ಪೆಟ್ರೋಲ್ ಕೊಡ್ತಾರ
ಇಲ್ಲ ಬಯ ಇದ್ ಅಂತೆ ಸ್ಕಡ್ ಅಂತ ಫಸ್ಟ್ನೇ ದಿನಾನೇ ಎರಡನೇ ದಿನ ಚಾರ್ಜ್ ಕಾಲಿ ಆಗ ನಿಂತಿದ್ನಂತ ಅರಕ್ಕ
ಹಾ
ಮತ್ತೆಲ್ಲಿ ಇಟ್ಕೊಂಡ ಬಂದಾನು ಹೋಗಿ
ಮತ್ತೆಲ್ಲಿಟನ
ಅಬ್ ಕಲ್ ಮತ್ತ
ಆ ನಮ್ಮ ಮನ್ಯಾಗ ಹಸ್ತರ್್ದಿನ ಮಾತಾಡ್ತೇಾನ
ಹ್ಮ್ ತಿಿನ ಕತ್ತಲ್ಲ
ಆ
ನನ್ಗೆಚ್ಚಲ್ಲ
ಇಲ್ಲ ಬಿಸಲುಗಜದ ಮಳೆ ಬೆಳಕತ್ ಮನಗಡೆ ಬರ್ತತಿ
ನ ಬರ್ತ ಮಾಡಗಿದ್ರೆ ಮಳನೇ ಬರದು
ಇ ಬಿಸಿಲ್ ಬಿದದ ಒಡಕೈತೆ ನಿಂತ ನೋಡ ಮತಿ
ಹಂಗ್ ಯಾಕಕ್ ಮಾಡತ ಬರದದು ನಿಂದ್ರದದು ಬರದದು ನಿಂದ್ರದು
ಮತ್ ಮಾಡಾಯ್ತು
ಅ ಕೆ ಕೊರಗ ಹ ಎನ ಕೊರಗಾನ
ಕೆಳಕ ಹ್ಮ ಊರಾಗದಾನ
ಕಾರಾರ
ಹ ಕಾರ ಒಂದ್ ಎರಡ್ ಮೂರ್ ದಿನ ಇತ್ಕೊಂಡಿಲ್ಲ
ಉತಪ
ಅವನು ಅವನು ಕಂಡಿಲ್ಲ
ಹ್ಮ್ ಹ್ಮ್ ಹ್ಮ್ ಹೌದಾ
ನ
ನೀ ಉಡುಂದಯಾ
ಅವ್ರ ಅಕ್ಕರ ಏನ ಲೇಟ್ ಆದದಂತ
ಚಾರ್
ಕೆಣಕರ ಆಕ್ಕ
ಟಾವ ವಗ ನೀ ನಟನೆ ಕರ ಕರ
ವೇರ
ಅಮ್ಮ ತೋಮೆ ಕಾಣಂತ ನಾನ್ ನೋಡಲ್ಲಿ ಣಗ ಇಲ್ಲೇನ
ನನಗಏನ್ ಗತ್ತು ಕಖಂಡಿಲ್ಲ ಆದ್ರೆ
ಮತ್ತೆ ಅಂದ್ರು ಹೋಗೇನವ
ತಿಣಕದ ನೀನ ಇಲ್ಲೇ
ಅಂದ್ರ ಅವ ಹೋಗಿರ್ಲಕ್ಕಿಲ್ಲ ಯಾವ್ದೇ ನವ ನಳ ಬಿಟ್ಟಿರ್ತನವ
ಕ್ಯಾಂಡಿಡೇಟ್ಸ್ ಎಲ್ಲೇ ಬಿಟ್ರಿ ತ ನವು ಬಿಟ್ರಿ
ನಾಲ್ಕು ಮಂದ ದಿವಸವರೆನಂದಯ ಹ್ಮ ಹ್ಮ್ ನಾಕಕ್ ಮಂದಿಏನ ನಾಕಕ್ ಮಂದಿಿನ ಊರಗಾರ
ಹ್ಮ್ ಮತ್ ನಾಲ್ಕು ಮಂದಿ ಊರ ಆಗದಾರ
ಹಬ ಹ ನೀಬ ಕೈ ನದಾವ
ಆಸ ಹ ಬ ಎಕ್ಾಮ ಬ್ರ್ಯಾ ಕನ ಟೆ
ಹಾ
ಮಧ್ಯ್ಯಾ ಬಾಳ ಎಕ್ಸಾಮ್ ಕೊಯಾರ ಅಂತ ಮಧ್ಯ್ಯಾ ಬಾಳ ಎಲ್ಲ ಬಿಜಾಪುರ
ಹೌದಾ
ಹ್ಮ್ ಒಂದಿನಸಲ ಹೆಂಗ ಐಟಿಪಿಕ್ಸ ಇಲ್ಲ ದೇವಣ್ಣ ಮಹೇಶ ಅವ್ರು ಮಾಡ್ತಾರ ಅಂತ
ಹ ಮಾಡ್ಬಿಡಮ ನಾವು
ಹ್ಮ ಎಲ್ಲಿಿ
ಬಿಜಾಪುರ
ಬಿಜಯಪುರ್
ಹಾ
ತಾಯ್ ಕುುಡಿ ಬ್ಯಾಡಾನ್
ಏ ತಾಳಿಕೋಟಿ ಬೇಡ ಅರ್ಜೆಂಟ್ ಮಾಡಿ ಕೊಡಲ್ಲ.
ಎಸ್ಕೆ
ಎಸ್ ಕೆ ರಿಸರ್ಟ್ ಮಾಡಲ್ಲ.
ಮಾಡಲ್ಲ
ಹ ಹಾ ಎಪ್ಪತ್ ಮಾಡಿ ಕೊಡ್ತಾರ.
ಮತ್ ಎಷ್ಟ್ ಮಾಡ್ಬೇಕು
ಬಿಜಾಪುರ್ ತೊಂಬತ್ ಮಾಡ್ತಾರ.
ತೊಂಬತ್ ಮಾಡಿದ್ರೆ ಸ್ವಲ್ಪ್ ಜಾಸ್ತಿ ಅದ.
ಹಾ ಮತ್ತ ರಿಸಲ್ಟ್ ಜಾಸ್ತಿ ಆಗಲೆನ
ರಿಸಲ್ಟ್ ಮೇಲ್ ತೊಂತಾರನ ಮ ಕಂಪ್ನಿಗೆ.
ಹು ಮತ್ತೆ ಎಂಗ್ ತಗೊತರಣದು.
ಹ ಹ ಹೆಂಗ ಗೊತ್ ಯಾವ್ದ್ ಯಾವ ಯಾವಾದ್ ಮಾಡಿದ್ರೆ ಚಲೋ ಅಂತೆ
ಎಲೆಕ್ಟ್ರಿಷ್ಯನ್.
ಎಲೆಕ್ಟ್ರಿಷಿಯನ್
ಹಾ
ಅಂದ್ರೆ
ಅದ ಐಟಿದಾಗೆ ಮೂರ್ ಡಿಪಾರ್ಟ್ಮೆಂಟ್ ಬರ್ತಾವ.
ಹ್ಮ
ಒಂದು ಫಿಲ್ಟ್ರು ಒಂದ್ ಎಲೆಕ್ಟ್ರಿಷಿಯನ್ ಇನ್ನೊಂದು ಯಾವ್ದೊ ಬರ್ತದೆ.
ಮ್ಯಾಕನಿಕ್ಕ
ಮೆಕ್ಯಾನಿಕ್ ಯಾವ್ದನಪ ಅದು ಗೊತ್ತಿಲ್ಲ.
ಇದು ಸದ ಅದೇ ಯಾವ್ದ ಅಂಗಲ್ಲ ಎಲೆಕ್ಟ್ರಿಕ - - ಅದೆ ಏನ್ ಏನ್ ಕೆಲ್ಸ ಅದು.
ಅದು ವೈರ್ ಸುುತ್ತದ
ವೈರಿಂದೇನಾ
ಹಾ
ಹ್ಮ ಹ್ಮ
ಇದು ಫಿಲ್ಟರ್ ಅಂದ್ರೆ ಮೆಲ ಬೋರ್ಡ್ ಅದು.
ಬೋಡ
ಬೊಡ್
ಹ್ಮ
ಯಾವ್ ಡಿ ಪಿ ಇರ್ತಾವಲ್ಲ ಮನ್ಯಾಗ.
ಬಸ್ಟ್ ಎರಡು ಕರೆಂಟ್ ನು ಅದ.
ಕರೆಂಟ್ನು ಇದು ಕಂಬಲ್ ಮೇಲೆ ಸುಚ್ ಹೊಡ್ಯದಿದ್ರ ಎಲೆಕ್ಟ್ರಿಷಿಯನ್ ಅಂದ್ರ.
ಕಂಬುದೆನಾ ಇದು ದೊಡ್ದ್ ಏ ಅದ್ ಆದ್ರೆ
ಎಳ್ ಸುಮ್ ಫಿಲ್ಟರ್ ಮಾಡ ಮಂದ್ಯಾ.
ಇವ್ಂದ್ ನಾಲ್ಕು ಮಂದಿ ಅದಾರ್ ಇಲ್ಲಿ ಐ ಟಿ ಐ ಮಾಡಿ ಕಂಪ್ನಿಗಳು ಅದಾರ. ಅದೇ ನಾಕ್ ಮಂದಿ ಕೇೇಳಬೇಕು.
ಎಲ್ ಮಾಡಿರಂತ್ರ ಅವ್ರ್ ಐಟಿಐ.
ಬೇರೆ ಬೇರೆ ಒಬ್ಬ ತಳೆ ಗುಂಡಿ ಮಾಡಿದ ನದಾನ.
ಹ್ಮ
ಪುನಾದಾಗ ಮಾಡಿದನ್ ಅದಾನ.
ಹ ಅಬ್ಬೊ
ಅದಾರ ಕಾರ್ ಅಡಿತನಲವಾ ಬೆಂಗ್ಳೂರಿಗೆ. ಮನೆ ಹೇಳದ್ನಲ್ಲ ನಿನಗೆ ಇಲ್ ಬಂದಿದ್ನಲ್ಲ.
ಹಾ ಹಾ
ಯಾವ್ದ್ ಹೇಳನಪ್ಪ ಐಟಮ್ ಬಿ ಎ ಎಕ್ ಮಾಡಕ್ ಹೋಯ್ತಿ ಸುಮ್ನೆ. ಮಾಡ್ಬೇಕಂದಾವ ಹಾ
ಹ್ಮ
ಸುಮ್ನೆಾಗ ಯಾವದಕ್ ಮಾಡಕ್ೋಯ್ದ ಐಟ ಮಾಡಿದ್ರ ಚಲೋ ಇತ್ತ ಅಂದ ಯಾವದ ಹೇಳ್ ನಾವವು ಬಟೆ ಮಾಡ ಯಾವ್ದ ಮಾಡ ಅಂತ
ಕಫಿಲ್ಟ್ರ ಅಂತಿರ್ಬದ ಅಂತ
ಇ ಬಿಲ್ಡ್ರ ಅಂದಿಲ್ಲ ಅವ ಬೇರೆ ಅಂದನು
ಮತ್ತೆ ಅದುಂತಾನ
ಹ ಅದಣ್ಣ ಇ ದಾಾಸಲ್ಲ
ಹ ಹ ಹಿಸೋಣ ಹಿಸೋಣ ಐತದ ಎಷ್ಟ ಬಂದಬಟ ಅವ್ರ ಯಾರ
ಹ್ಮ್ ಹ್ಮ್
ಯದಂತ
ಯಾವೂ ಗೊತ್ತಿಲ್ಲ
ಗೊತ್ತಿಲ್ಲ
ಹ್ಮ್
ದಿವವಾಣಿ ಇದೇ ಸಲ ಮಾಡಂಬೀ ಅಂದ
ಈ ಸಲ ಬೇಡ ಅಂತ ಹೇಳ ಅವರು ರೊಕ್ಕಿಲ್ಲ
ಏ ಅದಕ್ಕೆ ಸಲ ಬ್ಯಾಡ ಅಂತಂತಿದನ
ಹ್ಮ ಎಕ್ಸಾಮ್ ಪೀಸ್ ಕಟ್ಟಕ ರ ಇಲ್ಲಾಕ್ಸ ರಪೆ
ಹ್ಮ್
ತಾನ ಕೊಟ್ಟ ಎಷ್ಟಾರ ಅಂತ ಪಿಜಜ
ಆ
ಹಿಕೋಟ್ಟಿಗೆ ಎಷ್ಟು ರಂತ ಫೀಸು
ತಾಳಿಕೋಟಿ ಎಷ್ಟ ಅದಕ್ಕೆೇಳ ಎಲ್ಪ
ಕೇಳ್ಬೇಕಿಲ್ಲ ಬಿಜಾಪು ಹತ್ ಸರ್ ನೋಡ
ಬಿಜಾಪುರ ಅಷ್ಟದ ಮತ್ತೆ ಅಲ್ಲಿ ಏನು ಹೆಗೆ ಹಸ್ಟೆಲ್ ಏನು ರೂಮ್ ಆಗ್ಯಮ್ಮ
ಎಲ್ಲ ಅದು ಡೈರೆಕ್ಟ ಅ ಡರೆಕ್ಟ್
ಡೈರೆಕ್ಟ್ ಮಾಡ್ಬಡುದ ಅಲ್ಲಿ ಡೈರೆಕ್ಟ್ ಮಾಡಬಿಡದುಂತು ಐತೆ
ಯಾಕೆ
ಡೈರೆಕ್ಟ್ ಐ ಟಿ್ ಮಾಡ್ಬಿಡುತ್ತಂತ
ಅಂದ್ರೆ ತಾಯಿಪೋಟ್ಟನ ಹಾಚ್ಬೇಕು ನಾವವು
ನಾನು ಎಲ್ಲ ಕೇಳಿದೆ ಡೈರೆಕ್ಟ್ ಮಾಡ್ಬೇಕಂತ ಡೈರೆಕ್ಟ್ ಮಾಡ್ಬಿಡೋದಂದ್ರೆ
ಯಾರಂದ್ರು
ಓ ಇದದುದೇ ಇರ್ತಾ ಉಂತೇನ ಪ್ಯಾಟಿ ಅಕ್ಕೆಲ್ಲರ ಇರ್ತಂತ ಆಕಲ್ಲ ಹೋಗ್ಬೇಕಂತ
ಹ್ಮ್ ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್
ನೀವಂದ್ರೆ ಅಲ್ಲಿ ಡೈರೆಕ್ಟ್ ಮಾಡ ಇದ್ದೇನೆ
ಹಾ ನೈಂಟಿ ಮಾಡಿ ಕೊಡ್ತಾರ ರಿಸಲ್ಟ್
ಹ್ಮ್ ಹ್ಮ್ ಮುಂದಿನ ಸಲ ತಾಳಿಕೋಟಿ ಮಾಡಿದ್ರ ಇತ ಎಲ್ಲಾರ
ಆಯ್ತಾಯಯ್ತು ನಾನ ಆ್ಮೇಲೆ ಸ್ತ ಕೊಂಡ್ ಬರಕ್ ಕೊ ನನಗ
ಹ